ಹಲೋ ಯಾಕ್ರೀ ಕಾಲ್ ಎತ್ತತಿಲ್ಲ
ಬಿನು ಪೂರಾನ ಬರಲ ದವತ ಎತ್ತಾಕ ಬರ್ಲಿಲ್ಲ ಅದು ಫೋನ್ ಚಲ ಆಯ್ತಲ್ಲ ಹ ಅದ ಆಪ್ ತಗೊಂಡಿಲ್ಲ ಬತ್ತು ಅರ್ಲ್ಲಿ ಹಂಗ ಹಿಂಗ ನನಟ್ಲಿ ಅದು ಎಲ್ಲಿ ಕಾಣರ್ಲಿಲ್ಲ
ಹ್ಮ್ ಏನ್ ಮಾಡ್ಲತ್ತೀರಿ
ಹಾ ಎ ಮಕ್ಕ ರಾತ್ರಿ
ನಾವ್ ಏನಿಲ್ಲ ಊಟಗ್ಯದ ಏನ್ ಮಕ್ಕೋಬೇಕಕ್ ನಾವ್
ಹಾ ಊಟ ಆ್ಯದ ಹಂಗ ಆಯ್ತ
ಹ್ಮ್ ನ ತಮ್ಮಕ್ ಕಊಸ ಮಾಡಿದ್ದವ
ಹ್ಮ್
ಅಲ್ಲೇ ಹೋಗಿ ಉಂಡು ಬಂದೇವ ಮಧ್ಯಾಹ್ನ ಉಂಡೇವಿ ಹ ಹೌ
ಕ
ಹ್ಮ್ ಹೋಳ್ಗಿ ಮಾಡಿದ್ದೇವಿ
ಹ್ಮ್
ಒಂದ್ರಡ್ ಸಲ ಬ್ಯಾಳ್ಗಿ ಬ್ಯಾಳೆ ಹಾಕಿ ಹುಳ್ಗಿ ಮಾಡಿದ್ದೇವಿ ಎಲ್ಲಾರು ಕೂಳ ಅದಕ್ಕ ಅಲ್ಲೇ ಹೋಗಿಟ್ಟೋತನ ಅಲ್ಲೇ ಹೋಗಿದ್ದೇವಿ ಈಗ್ ಬಂದೆವ್ ನ ಮನೀಶ್
ಹ್ಮ್ ನೋಡಲ್ಲ ಇಷ್ಟವತನ ಆಗ್ಯದ ಹಂಗ ಆ್ತ
ಹ್ಮ್
ಹ್ಮ್ ಹ್ಮ್
ಮತ್ತೆ ಏನ್ ಮಾಡ್ತ ಎ್ದರನ್ ತಾಮಗ ಗೌಡ್ರವಾರ ಅವರು
ಹ್ಮ ಬಳೆ ಬಟ್ಟ
ಹ್ಮ್ ಸಾರವ ನೀವೇನ್ ಮಾಡಿದ್ರಿ
ಹ್ಮ್ ಎಲ್ಸು ಮಕ್ಕುಂದೇ ನೋಡ್ ಊಟ ಮಾಡಿ ನಾವು ನನ್ನಸಾರ ಮಾಡಿದ್ದೆವು ಹಓಂಡೇವಿ
ಹ್ಮ್
ಉಂಡು ಮಕ್ಕೊಂಡೆ ಎನ್ ಮೇಘ
ಹ್ಮ್
ಹ್ಮುಅಲ್ಲಾವ
ಹಾ ಎಲ್ಲರು ಅರಾಮು. ನೀ ಎಲ್ಲಾರು ಆರಾಮದಿರಿ.
ಆರಾಮ ಏನ್ ಮಾಡಾತಾರೆ
ಹು ಹೋದ್ಕೊಳತ್ತನ ಬರ್ಕೊಳತ ಸನ್ನದಿ.
ಹ್ಮ
ನಿಮ್ ಮಾಮ ಕೆಲ್ಸಕ್ ಹೋಗಿದ್ರ.
ಹು ಹೋಗಿದ್ರು ಅವ್ರು ಹ್ಮ
ಹ್ಮ್ ಗೌಡೂ
ಗೌಡುನು ಹೋಗ್ಯ ನಾ ನನು.
ಹ್ಮ್ ಬತ್ತಿ ಕಟ್ಟಿ ರೆ.
ಕಡ್ತಿವಮ್ ಮುಂಜಾನೆ
ಏನ್ ಮಾಡಿದ್ರಿ ಅವ್ನಿಗ್ ಬುತ್ತಿ.
ಹಾ ರೊಟ್ಟಿ ಪಲ್ಯ ಮಾಡ್ಕೊಟ್ಟಿದ್ದೆ.
ಹ್ಮ ದಿನ ಒಯ್ದ್ ಕೊಡ್ತೀರೆ.
ಹ್ಮ್ ದಿನ ಯಾರ್ಕಾರ್ ಕೊಡ್ತಿ.
ಹ್ಮ್ ಏನ್ ಬಸ್ಸಿಗ್ ಇಡ್ತೀರೆ.
ಇಲ್ಲ ಹೋಗರ್ ಬಂದಿ ಅದಾರ.
ಹ್ಮ್
ಹ್ಮ ಹಾರಪ್ಪ ಹೊಕ್ಕಾನ ಆಗ ನ ಮಳೆ ಒಬ್ಬಕ್ಕಾನ ನ ಮೈದ್ನಕ್ಕಾನ ಹೋಗಂದ್ರೆ ರಾಗಡ್ ಮಂದಿ ಇತರ ಹ ರ ರೆ
ಮತ್ತ ಅವನ್ ದೋಸ್ತಗಿನೆ ಬ್ಯಾಡ ಅನ್ನತರತ್ ಅವ್ರು.
ಏನ್ ಎನ ಏನು ಹೇಳಿಲ್ಲವ.
ಏನೂ ಸ್ಕೂಟಿ ಹೇಳಿತಾನ ಸೀಟ್ಯಗ. ಅದಕ್ಕ ಕಣ್ಣ ಅಂದ್ರ ಅಟ್ ಕ್ಯಾಂಪ್ ಹಾಕೊವತ್ತ ನಮ್ ಗೌಡು ಸ್ಕೂಟಿ ಬರಂಗಿಲತ್ತ.
ಹ್ಮ್
ಅವನೆ ಹೊಡಿ ತನತ್ ಅದಕ್ ಬ್ಯಾಡಲ್ಲ ತರ್ತರು ಅಂತ ತಿಂಗಳು ಮಾಡ್ತನತ್ತತ - ತ್ತ
ಅವ್ರ ಮನೆನ
ಹ್ಮ್ ಅದೇ ನೀ ದುರ್ದಿಂದನ. ನಮ್ಗೇನ್ ಹೊಟ್ ತುಂಬಂಗಿಲ್ಲಪ್ಪ ಬ್ಯಾಡ ಆ ತರತ್ತು.
ಹ್ಮ್ ಹ್ಮ್ ಹ್ಮ್
ಹೇಳತ್ತಿದ್ರ ಅವ್ರ ಮನ್ ಯಾರೋರು ಬೇಟಿ ಆಗಿದ್ರ. ಮಳಿ ಬತ್ತಾ ಅವ್ರ ಮನಿಗ್ ಹೋಗಿದ್ದೇ ನಾವು. ಅಕ್ ಕೇಳಿದ್ರೆ ಎಟ್ಟತರಿ ಆದ್ರೆ.
ಹ್ಮ್ ಆಮೇಲಿನ ಹಂಗ ಅಲ್ದಿದ್ರ ಅವ ರಾವ್. ಹೋಗಾಗ ಬೇಡ ಅಂತಿದ್ರ ಅವ್ರು.
ಹ್ಮ್
ಏಲ್ರಿ ಹೇಳ್ರರಿ
ಹ್ಮ್ ಹ್ಮ್ ಅದಕ್ಕ ಇನಿಗೆ ಗಾಡಿ ಬರಲ್ಲತ್ತ ಅವನೇ ಹೊಡಿತನತ್ತ ಗಾಯಗ ಗಾಳಿ. ಹೊಡಿದಾರ ಸುಮ್ಮ ಕಣ್ಣ ಅಂದ್ರೆ ಕೆಂಪ ಆಗಿರ್ತವ ಎಟ್ ಬೊಬ್ಬಟ್ ಮಾಡಿ ಹೇಳ್ತಾರವ ಅವ್ರ ಮನೆ.
ಹೆಂಗ ನೋಡಿದ್ರತ್ ಅವ್ರ ಬರ್ಲಾ ರಿ ಮನಗೇನ್ ಬಂದನತ್ತೇನ್ ನೋಡ್ಲಕ್ಕ.
ಹಾಗ ಹೇಳಿದ್ರ ನಾ ಅವ್ರ ಕಣ್ಣ ಅಂದ್ರೆ ಕೆಂಪ್ ಆಗಿರ್ತ ಆತ್ತ ಏನ್ ವೀಡಿಯೋ ಕಾಲ್ ಮಾಡಿ ತೋರ್ಸಾನ
ಹ್ಮ್ ಹ್ಮ್ ಹ್ಮ್ ಹ
ಏನ್ ಹೆಂಗು ಏನು ಕಣ್ಣ ಅಂದ್ರೆ ಕೆಂಪ್ ಆಗಿರ್ತಾವ
ನಮಗ ಏನ್ ಸಮಂಬಂಧಿಲ್ಲ
ಹ ಮತ್ತೇಲ್ಲಾರೆ ಮೇ ಹಚ್ಬೇಕತ್ತ ಮತ್ತ ಗೌಡು ಏನು ಅನವಲ್ಲತ್ತ ಚರೆ ತರತಿ ಇವ್ರು ಅ ದುಂಡು ಏನು ಅನವಲ್ಲತ್ತನ ಅತ್ತಾನ ಅವನು
ಗೌಡಂದ ಗೌಡ ಬುತ್ತಿ ಕಟ್ಟತಿವಿ ಹಚಲಕ್ಲ ನಾಕ ಸಾವಿರ ಐದ ಸಾವಿರ ಕೊಟ್ಟ ನಮ್ಗೆ ಹೆ ಅರ್ಧೋಳವರ್ಗಾರ ನಡಿತೈತಿ
ಹ್ಮ್
ಅ ಹಚಲ್ರಿ ನಮನ ದಿನ ಹೋಗಕಾರ ಮತ್ತೆ ಬರಬರ ಅ ಮಾಡತಾನ
ಅಲ್ಲಿ ಹೊಟ್ಟಿ ತುಂಬಂಗಿಲ್ಲತ ಬಟ್ಟಿ ಊಟಾ
ಹ್ಮ್
ಆ ಚ ಆಗತ್ತಿಲ್ಲ ಅವಾ ಎನ ಹೆಳಿರಿ ತನೋ ಇವ್ರೇ ಸುಮ್ ಅತ್ತಾರೋ
ಮದಗ ಮುದೋಡಿ ಇಲ್ಲ
ಇಲ್ಲಾ ಅವರ ಆವ ನೇ
ಹೌದಾ
ಹ್ಮ್ ಆಕಿ ಎನು ಅನ್ಲಿಲ್ಲ ಬಿಡು ಹ್ಮ ಹಾ ಅಂದ್ಲ ಆಕಿ
ಹ್ಮ ಹ್ಮ
ಇವ್ರೇ ಅಟ ನಡ್ಸಿದ್ರ
ನಾನ ಹೊಡ್ತೀನತ್ತ ನಮ್ಗೆ ಹೇಳ್ತ ಇವಾ ಮತ್ತತ್ ಅವಂದ್ ಹಂಗಗೆ ಹೇಳ್ತಾರ ನಾವ್ರೇ ಏನ್ ಮಾಡೋದು
ಹ್ಮ್ ಇವಾ ಹೇಳಿದ್ ಕೇಳ್ದಂಗ ಆಗೇದ ಅದಕ್ಕೆ ಅಂದೆ ನಾನು ಹೊಡಿತೀನಿ ಸ್ಕೂಟಿ ಬರ್ತದ ಹಿಂಗ ಅನುದೈವಿಕೆ ಇದೆ ನ
ನಿನ್ ಒಬ್ಬನೇ ಹೋಗಿದ್ದತ್ತ ಅದು ಅಲ್ಲಿ ಹೋಗಿ ಇದು ಆಗಲ್ಲಿತ್ತ ಮ್ಯಾಪ್ ಹಾಕ್ಲಿಲ್ಲ ಬಿ ಎಲ್ ಡಿ ಕಡೆ ಹೋದತ್ತ ಗೊತ್ತಾಗಲೋರದಕ್ ಅದಕ್ಕ ಮತ್ತ್ ಬಿ ಎಡಿ ಕಡೆ ಹಾಯದ ಹಿಂಗ ಬಂದ ಎಲ್ಲೆಲ್ಲಿ ಹಾಯದ್ನೇ ಅಂತ ಹೇಳಿದ ಗಣೇಶ ನಗರ್ ಬಂದತ್ ಬುತ್ತಿ ತಗೊಂಡತ್ತ ತಗೊಂಡ ತಕೊಂಡ್ ಹೊದತ್ ಒಬ್ಬನೇ ಅಡಾಡಿಯನ ಅಂತ ಹೇಳಾನ್ ನಿನ್ನೆ ಪಕ್ಕಾ
ಹ್ಮ್ ಬುತ್ತಿ ಎಲ್ಲಿ ಇಡ್ತರಿ
ಬತ್ತಿ ಪದ್ಯಾನ ಲ್ಯಾಬ್ ದಾಗ ಇಡ್ತೇವ
ಹ್ಮ್
ತೊಗೊಂಡ ಹೋಕ್ಕ್ರಾ ಅವಾ ಅವಾರ ಅವ ಯಾರ ಬಂದಾರ ಹ ತೊಗೊಂಡ್ ಹೋಗಕ್ಕಾರ ತ ಇಬ್ಬರು ಮತ್ ಹಂಗ ಸುಳ್ ಹೇಳಾಅವ್ರಿಗೆ ಏನ್ ಮಾಡುದು
ನ ಹಗೆಲ್ಲಾ ಹೇಳಿದ್ರರು ನನಗ ಅಯ್ಯಾ ಹೌದಾ ಅಂದೆ ನಾನು
ಅವ ಹ್ಯಾಂಗ್ಗತ್ತ ನ ನೀನ್ ಪಕ್ಕಾ ಹೇಳನು ನೀನೆ ಹಿಂಗ ಆಯ್ತ್ ಮಮ್ಮಿ ಮ್ಯಾಪ್ ಹಾಕ್ಲಿಲ್ಲ ಅದನ ಹ್ಮ ಅದಕ ಹಿಂಗ ಹೋದ್ನಿ ಮತ್ತ ಹಿಂದಾಗಡೆ ಗೋತ್ತ ಆಕೈತಿ ಅಂದ್ರ ಫಸ್ಟಗಿ ಅದ ಹತ್ತಿಲ್ಲನ ಹಿಂಗೆಲ್ಲ ಅಡ್ಯಾಡ ಬಂದನ್ ಅಂತ್ ಹೇಳದಾ
ಹ್ಮ್
ಅದು ಹತ್ತಿಲ್ಲ ಅವನಿಗೆನ ಹಂಗೆ ಆ್ಯಗೇದ
ಹ್ಮ
ಅಂತ ಬಾಳ ಅಡ್ಡಾಡ್ಡಿಲ್ಲ ಈಗೀಗ ಅನ್ನಾನ ಅದ ಒಮ್ಮೆ
ಹ ಇಲ್ಲ ಸುಮ್ಮೆ ಸುಮ್ಮೆ ಹೇಳುದ ಹಂಗಾದ್ರೆ ಸುಮ್ಮೆ ಸುಮ್ಮೆ ಏನ್ರೆ ಒಂದ ಹೇಳುದಾ
ಯಾರಿಗಿ ಕೂನ್ ಅವ್ರಿಗೆ ಹೆಂಗ ಅನಸ್ತದ
ಹ್ಮ
ಹ್ಮ್ ನೀನ್ ಹೇಳ್ತಾರೇ ಈಗ ಅವರದೇ ಬೇರೆ, ಇವರದೇ ಬೇರೆ ಟೈಮ್ಸ್ ಐತಿ ಚೇಂಜ್ಇರತಾವ ಮೂರಕ್ಕೆ ಮುಗತೈತೆಂದು. ಇವಂದು ಎಂಟಕ ಮುಗಿತಾದ.
ಹ್ಮ್, ಹ್ಮ್
ಹಜೆ ನೀ ಳಖು ೋಗಕ್ಕಾನ ಹ್ಮ್ ಹ್ಮ ಮತ್ತೆ ಹೆಂಗ ಒಂದ್ನ್ಕಿಕ್ಕಾರ ಅವ್ರ ಇಬ್ರು ಈಗ.
ಇನ್ನು ಅಂತ ಇದು ಮೆಸ್ ಸತ್ುದ ಅಂದ್ರೆ ಬೋಡು ಏನುನ್ನಂಗಿಲ್ಲ ಹಂಗಿಲ್ಲ ಇ ಹಿಂಗ ಇಲ್ಲತ್ತ ಹೇಳಿದ್ರವರು.
ಸತಿ ಕಟ ರೇ ಹಕ್ಕಣ ಅವನಕೈಯಾಗ ಕೊಟ್ಟಾವವು ಸುಮ್ಮ್ ಮಾಡ್ತ
ಅಲ್ಲಾ ಅವ್ರಗ ಹೇಳ ಬ್ಯಾಡ ಅಂದೇವ ಏನ್ ನಾವೇ. ಅಂದ್ರ ಇಬ್ರು ಕೂಡ್ ಮೆ ನ್ಸತ್ತದ ಹಿಂಗ ಹೇಳಂಗಅಂತಾರ ಅವರು.
ಹ್ಮ, ಅದೇ ಅಚ್ಚದ ಇಬ್ರು ಅಚ್ಚದ ಹೆಂಗಚಾರಬ ದುಡ್ಯಾಕ ಅಚ್ಚರಿ ನಮಗ ಅನುಕೂಲ ಆಯಿತಲ ಬೆಕಾದಂಗ. ನಾ ಬಡೆ ಹಾಕೊಂಡ್ ನಾ ಹಾಕೇನೆ ನಮ್ ಗೊತ್ತಿ ಹೋಗೋರು ರಗಡ್ ಬಂದಿ. ಪದ್ಯಾಕ ಸನಿ ಆಯತ ಅಲ್ಲಿ ಪದ್ಯಾನ ಲ್ಯಬ್ನಾಗ ಇಟ್ಟ ಆಯ್ತು ಬಂದೊಯ್ತ ನಾವ್. ಆರಾಮ ಯ ಹ ಮರ ಅವ್ರಿಗೆ ಈ ಜಡ್ಪಿ ಅಂತಲ್ಲಿ ಅವ್ರಯ ಅಲ್ಲಿ ಇಟ್ಟರು ಯಾರ ಹೋಗಲಿಕು ಅವ್ರ ದೋಸ್ತರ ಪರಿಚೆಯ ಅದಾರ ತಿರುಗಿ ಬಿಡ್ತ ಗ ಇದು ಹ ಮರ ಹಬ್ಬಾ ಅ ಆಫೀಸ್ ಗಾಡ ಅದ ದಾವಖಾನಿ
ಹ್ಮ್, ಅದೇ- ಅದೇ ಕೊಡ್ತಾರ್ ಬಿಡುಕರೆ ಕೊಟ್ರನು- ಇವ್ರ ಹಂಗಹೇಳಾತಾರ.
ಅ ಅಲ್ಲ ಐ ಮತ್ಲ ರಾಬ ಆಡಂತ ಅದಕೆ
ಹ್ಮ್, ಹ್ಮ್ ಬ್ಯಾಡಅಂದ್ರಬಿಡಿಸಿ ಬಿಡ್ಬೇಕು ಅದ್ರಾಗಏನು- ಅದೇ ಹೌದ ಸರ್ ನೀ ತಂದು ಹಾಕಿಂದ ನಮ್ಗೆ ನ್ ಮಾಡ್ತೇವ.,
ಶಪ ಅ ಎದ ತಿರ್ಬೇಕ ತ್ತಾರ ಅವನಿಗೆ ಹಂಗೆ ಹಾಗೆತ್ತು. ಸಾಲ ಮಾಡಿ ಇಟ್ಟ ಏನ್ ಎಂಟ, ಹತ್ ಲಕ್ಷ ಆಯತ್ರ ಹ ಲ ಹ್ಮ ಎನರ ಮಾಡ್ಲಿಬಿಡು ನಮಗೆ ತ ನಮ್ಮ ಹುಡುಗ ಸರ್ವಿಸ್ ಅಕ್ಕ ಇರ್ಲಿ ಹುಷಾರ ಹ ನಾವೇಲ್ ಬ್ಯಾಡಂದಿವಿ ಅವರದ ಹಂಗಅವ್ರದೇನ್. ನಾ ಈಗನೇನ್್ರ ಊಟ ಆ ಊಟಕ ಅನುಕೂಲ ಅಂದ್ರೆ ಇಬ್ರು ಕುಡಿಯ ಇದು ಮಾಡ್ಲ ಹಿಂಗ ರಕಡ್ದ
ಚಿದ್ರ ಇಬ್ಬರು ಕೂಡ ಹತ್ತ ಬಿಟ್ರೆ, ಇಬ್ಬರು ಕೂಡ ಬಿಡುದು ಅಯ್ಯ ಬಿಟ್ರ ಅವನು ಬಿಡ್ಬೇಕು ಅ ಹಂಗ್ ಬೆಳೆಸಿ ಬಿಟ್ಟಾರಇವ್ರು.
ಹಂಗ ಅಂದ್ರ ಹೆಂಗ. ಮ ಬ್ಯಾಡ ತಪ ಅವ್ರಮನೆಗಾ ಬ್ಯಾಡನಂತಾರ. ನ ತರಂದ ನವುರ ಕಿ ನ ಕೂ ಅಂದಾನವ ನಾನು ಒಂಬವನೆ ಹಾ, ನಾ ಒಬ್ಬನೆ ಹೊಕ್ಕಿನಿನಂದಾನ. ಹನ್ ತೊಡಗದನತ್ತದೇ ಬಡ ಪರಿಚಯ ಹಚ್ಕೊಂಡಾರ ಹಂಗ ಹಿಂಗ. ಜೋಡಾಗರ ಹ್ಮ್, -
ಹೋದಿಂದ ಒಂದ್ ದಿನ ಆಗಿರತದ್ದ ಎರಡದಿನ ಆಗಿರತದ್ದ ದಿನ- ದಿನ ಅಲ್ಲಿ ಅಲ್ಲೇ ಇರ್ಲ
ಈ ಬೇಕಾದಂಗ ಹದಿನೈದು ದಿನ ಮ್ಯಗ ಆಯ್ತು ಬೇಕಾದಂಗ ಪರಿಚಯ ಆಗ್ಯಾರ ಅಲ್ಲ ಮಂದಿ ಈ ಶನ್ಮಯ್ತ್ ಎಲ್ಲ ಸರ್ಕಾರದಕ ನನ್ ಡಾಕ್ಟರ್ ಇವ್ರಕ ಇದು ಇದ್ದಲ್ಲ ಅಲ್ಸೋರ್ ಅವನೇ ಇಲ್ ಬರ್ತಾನತ್ ಗ ಎಲ್ಲ ಪರಿಚಯ ಅದಾರ ಅವ್ರಗನು ಬಗಾಯ ಹುಡುಗ
ಹ್ಮ್ ಆಯತಾಳೆ ಇಡ್ಲ
ಹಾೌ
ಹೌ ಹಾ
ಹ ಕೊರಲ್ಲ ಹ